ಹಲೋ ಏನ್ ಮಾಡ್ತಿದ್ದೋ. ಪ್ರಜ್ವಲು, ರಾವಣ,
ಏನ್ ಇಲ್ರಿ ಬಹುಪಾಟೀಲ್.
ಎಲ್ಲಿದ್ರಿ,
ಇಲ್ಲೆ ಹಲ್ದಾಗ,
ಹ್ಮ್ ಏನ್ ಮಾಡಕ್ ಕುಂತೀರ ಹೊಲ್ದಾಗ, ಹ್ಮ್, ಹ್ಮ್ ಹೌದಾ,
ಹ್ಮ್, ನೀರ್ ಮಾಡತಿ, ಹ್ಮ್ ಊಟ ಆಯ್ತು. ನಿಮ್ದ ಆಯ್ತಾ,
ಹಾ ನಮ್ದು ಆಗಿದ್ದೇ. ಏನ್ ಮಾಡ್ತಾ ಇದ್ದೀರಾ ಇವಾಗ, ಸುಮ್ನೆ ಕೂತಿದ್ದೀರಾ, ಏನ್ ಕೆಲ್ಸ ಪಲ್ಸ ಮಾಡ್ತಿದ್ದೀರಾ,
ಏನಿಲ್ಲ ಲೈಟ್ ಬಂದ್ಮೇಲ್ ಕೆಲ್ಸ ಮಾಡ್ಬೇಕು ಇವ ಸುಮ್ನೆ ಕೂತಿದೀವಿ.
ಓ ಹೌದು. ಲೈಟ್ ಇಲ್ವಾ ಹಾಗಾದ್ರೆ,
ಹ್ಮ್ ಇಲ್ಲಿಲ್ಲ ಇವಾಗ ಬರ್ತದ. ಹನ್ನೊಂದ್ ಗಂಟೆಗೆ ಬರ್ಬೋದು,
ಹ್ಮ್ ಟೈಮಿಂಗ್ ಇದೆ ಏನು ಲೈಟ್ದು.
ಹ್ಮ್ ಹನ್ನೊಂದು ಗಂಟೆಯಿಂದ ಆರು ಗಂಟೆಗೆ,
ಓ ಹೌದಾ ಲ್ಲೈನ್ ಮ್ಯಾನ್ ನಡಬ್ರಕ ಕಟ್ಟ
ಕಟ್ ಆಗುತ್ತ, ಮತ್ತ್ ಬರುತ್ತ,
ಹ್ಮ್, ಇವಾಗ ಯದಕ್ ಬಿಡ್ಬೇಕು ನೀರು ಮಳೆ ಬಂದಿಲ್ವಾ ನಿಮ್ಗಕ್ಡೆ,
ಇಲ್ಲ ಮಳೆ ಬಂದಿಲ್ಲ.
ನೀರ್ ಇವಾಗ,
ಪಪಾಯ ಹಣ್ಣು ನೀರ್ ಬಿಡ್ತೀರಾ, ಪಪಾಯ, ಹೇಗೆ ಹಚ್ಚಿದ್ರ ನೀವು ಏನು ಹೊಲ್ದದಲ್ಲಿ, ಹಚ್ಚಿದೀರಾ ಏನು ಒಡ್ ವರ್ಷ ಹಚ್ಚಿದ್ದೀರಾ,
ತೋಡ್ ಮೇಲ ಹಚ್ಚಿದೀರಾ,
ಚಲೋ ಮಾಡಿದೀರಲ್ಲ ರೋಡ್ ಮೇಲ ಹಚ್ಚಿದ್ದು. ತು ತುಂಬಾ ಹೆಲ್ಪ್ ಆಗುತ್ತೆ. ರೋಡ್ ಮೇಲೆ ಹಚ್ಚಿದ್ರೆ,
ಹಾ ರೋಡ ಮೆಗ್ ಹಚ್ಚಿವಿ. ಪಪಾಯ
ಎಷ್ಟ ಎಕ್ರೆ ಮಾಡಿದೀರಾ ಪಪ್ಪಯ್ಯ, ನಾಲ್ಕ್ ಎಕರೆಕ್ಕೆ ಎೇಸ್ ಕೂತಿದ್ದಾವೆ
ನಾಲ್ಕಕಿರ ಒಂದು ನಾಲ್ಕೂವರೆ ಸಾವಿರ
ನಾಲ್ಕವರೆ ಸಾವಿರ ಕೂತಿದ್ದಾವ
ಹ್ಮ್
ಕ್ರೆಕ್ ಸಾವರ್ ಕೂತಿದಾವ ಏನು
ಎಕರೆ ಹನ್ನೊಂದ ನೂರು ಕೊಡ್ತಾರೆ
ಹ್ಮ್ ಎಕರೆ ಕನ್ನನ್ನ ಅವರ್ ಕುೂಂದರ್ತ
ಹ್ಮ್
ಹ್ಮ್ ಎಷ್ಟಟೇಜ ಬಿಡ್ಬೇಕ ಅದಕ್ಕೆ
ಹೌ ಆರ್ಫೀಟ ಅಗಲ ಆರ್ಫೀಟಾ
ಉದ್ದ ಆರ್ಪೀಟ ಅಗ್ಲ ಆರ್ಪೀಟನಾ
ಹಾ
ಅದ್ರಲ್ಲಿ ಏನು ಮತ್ತ ಏನಾದ್ರು ಬೆಳಿತೀರಾ ನೀವು ಆರ್ಪೀಠದಲ್ಲಿ
ಅದ್ರಲ್ಲಿ ಅ ಇದು ಗೊತ್ತಲ್ಲ ಅವವು ಜಂಡು ಚೆಂಡು ಗೊತ್ತಿಲ್ವಾ
ಹಾ
ಹಾ ಅದು ಹಾಕಿದ್ವಿ
ಅದು ಹಾಕಿ ನೀವು ಬೆಳತೀರಾ ಏನು ಇಲ್ವಾ ಸುಮ್ಮ್ನೆ ಸ್ವಲ್ಪ ಹಾಕಿದ್ರ
ಇಲ್ಲ ಹೂವು ಸಲುವಾಗಿ ಅದು ಹಚ್ಚಿದ್ವಿ ಜಂಡು ಬಿತ್ತಿ ಹೂವು
ಹೌದಾ
ಹ್ಮ್ ಹ್ಮ
ಹೇಗಿದೆ ಇವಾಗ ಪಪ್ಪ ಯ ರೇಟು
ಇವಾಗೇನ್ ರೇಟ್ ಇರಂಗಿಲ್ಲ ಅದು ಮುಂದೆ ಇರುತ್ತೆ
ಹ್ಮ್ ಅದು ಎಷ್ಟ್ ದಿವ್ಸದ ಬೆಳಿ ಅದು
ಇದು ಸುಮಾರು ಎಂಟು ತಿಂಗಳ ಬೆಳೆ ಎಂಟು ತಿಂಗಳಿಗೆ ಕಟ್ ಮಾಡ್ಬೋದು
ಹ್ಮ್ ಅಣ್ಣ್ ಬರುತ್ತಾ ಎಂ ಎಂಟ ತಿಂಗಳಲ್ಲಿ
ಹ್ಮ್ ಏನಾದ್ರೂ ಗಾಳಿ ಸೌಂಡ್ ಬರ್ತಿದ್ಯಾ ನನ್ ಕಡೆಯಿಂದ
ನಿಮ ಕಡೆಯಿಂದ ಏನ್ ಬರ್ತಾ ಇಲ್ಲ ನಮ್ ಕಡೆಯಿಂದ ಏನ್ ಬರ್ಬೋ ಬರ್ತಿದೆ ಏನು
ಏನಿಲ್ಲ
ಹಾ
ಹ್ಮ್
ಹಣ್ಣು ಎಷ್ಟು ತನ್ಕ್ ಬಿಡುತ್ತೆ
ಅನ್ನು ಅಜ್ಚ್ಚಿ ಎಂಟ ತಿಂಗಗಳ ಎಂಟ ತಿಂಗಗಳ ಆದ
ಅದ ಪವಾ
ಕಾಯಿ ಆಗುತ್ತೆ ಅದ
ಎರಡು ತಿಂಗಳ ಆದ್ಮೇಲೆ ಕಾಯ್ ಆಗುತ್ತಾ ಅದಕ್ಕೇನು ಏನಾದ್ ರು ಫರ್ಟಿಲೈಸ ಗೊಬ್ಬ್ರ ಅದು ಹಾಕ್ಬೇಕಾ
ಹಾ ಗೊಬ್ಬ್ರ ಹಾಕ್ಬೇಕು ಆರ್ ಹಚ್ಚಿ ಆರು ತಿಂಗಳಿಗೆ ಸಣ್ಣಾಗಿ ಕಾಯ ಆಗತ್ತ ಅದು ಒಂದು ಎರಡು ಎರಡುವರೆ ತಿಂಗಳಷ್ಟಲ್ಲಿ ಕಟ್ ಮಾಡ್ಬೋದು ಕತ್ತರ್ಸ್ಬೋುದು ಅದು ಕಟ್ ಮಾಡಿ ಮಾರಾಟ ಮಾಡ್ಬೋದು
ಹಾ ಹೌದಾ ಹ್ಮ್
ಬೆಳದ್ರೆ ಚೆನ್ನಾಗ್ ಬೆಳದ್ರೆ ಲಾಭ ಇದೆ ಇದ್ರಲ್ಲಿ
ಹ್ಮ್ ಎಷ್ಟಾಗಿದೆ ನಿಮ್ದು ಲಾಭ ಇವಾಗ
ನಮ್ದು ಹೋದ್ ವರ್ಷದ್ದ ಒಂದು ಹತ್ತರಿಂದ ಹನ್ನೆರಡ್ ಲಕ್ಷ ಕ್ಷ ಹ್ಮ
ಗ ಗಳಿಕಿನೇ ಇದೆ ಅಲ್ವಾ ಅದ್ರಲ್ಲಿ
ಇದೇ ಆದ್ರೆ ಯಾವ್ದಾದ್ರು ರೋಗ ಈಗ ಅಂಟ್ಕೊಂಡ್ರೆ ಹೋಗಂಗಿಲ್ಲ ಜಲ್ದಿ ಹಾ ಬೇಗ ಹೋಗಂಗಿಲ್ಲ
ಹ್ಮ ಅದು ಮೆಂಟೆನೆನ್ಸ್ ಹೆಂಗಿದೆ ಮಂ ಟೆನೆನ್ಸ್ ಒಬ್ರ ಕೈಯಲ್ಲಿ ಆಗುತ್ತಾ
ಹಾ ಒಬ್ರು ಮಾಡ್ಬೋದು ಒಬ್ರಂದ್ರ ಒಬರು ಮಾಡ್ಬೋದು ಆರಾಮ್ಸೆ ಆದದು ಹಂಗೇನಿಲ್ಲ
ಹ್ಮ್ ಅದ್ರಲ್ಲಿ ಎಡಿ ಪಿಡಿ ಹೊಡಿಬಹುದೇನ್ ನಾವು ಎಡಿ ಹೊಡಿಯೋದು ಬರುತ್ತಾ ಸರಿ ತುಂಬ
ಹಾ ಎಡ ಹುಡಿಬೋುದು ಇಲ್ಲಾಂದ್ರೆ ಟ್ಯಾಕ್ಟರ್ ಬಳಕೆ ಮಾಡ್ಬೋದು
ಹಾ ಅದು ಸರಿ ಎಣ್ಣೆ ಎಂತ ಸಿಗುತ್ತಲ್ಲ ಅ ನೋಡಿದೀರಾ ರಾಂಡ ಅಪ್ ರೌಂಡ ಅಪ್ ರಾಂಡಪ್ ಅದು ಹೊಡದ್ರೆ ನಡಿಯುತ್ತಾ ಏನು ಗಿಡಕ್ಕೆ ಎಫೆಕ್ಟ್ ಆಗುತ್ತಾ
ಇಲ್ಲಿಲ್ಲ ಅದು ಹುಡಿಬಾರ್ದು ರೌಂಡ್ ಅಪ್ ಹೊಡದ್ರೆ ಗಿಡಕ್ ಎಫೆಕ್ಟ್ ಆಗುತ್ತೆ ಹಾ ಬೇರೆ ಎಣ್ಣೆ ಸಿಗುತ್ತೆ ಅದು ಹುಡದ್ರೆ ಹುಲ್ಸಾಯುತ್ತೆ ಮತ್ತೆ ಗಿಡಕ್ಕ ೇನು ತೊಂದ್ರರೆ ಆಗಂಗಿಲ್ಲ
ಹೌದಾ ಮತ್ತೇನ್ ಬೆಳದಿದ್ದೀರಾ ನೀವು ನಿಮ್ ಕಡೆ
ಇದೇ ಅದ್ರಲ್ಲಿ ಕ ಪಪ್ಪಾಯಿ ಹಚ್ಚಿದ್ವಿ ಒಳಗ ಜಂಡು ಬುುತ್ತ ಅಚ್ಚಿ ತ ಚಂಡು ಬುತ್ತಿ ಹಚ್ಚಿದ್ರೆ ಒಳಗಡೆ ಯಾವದೇ ತರ ರೋಗಗಳು ಬರೋದಿಲ್ಲ ಅಂತೆ
ಹಾ ಹೌದಾ ಎ ಅ ಮುಂದೆ ಹಾ ಚೆಂಡ ಹೈ ಎಷ್ಟು ಬೆಳೆ ಹಚ್ಚಿದ್ರ
ಚೆನ್ನ ಇುವ ಒಂದ್ ಹದ್ೈದುನೂರಲ್ಲಾ ಹನ್ನೆರಡ್ನೂರ ಹಚ್ಚಿದ್ವಿ ಹದ್ಿನೈದುನೂರ ಅಂದಕೂ ತಿನ್ ಸುಮಾರು
ಅದು ಎಷ್ಟ ಎಷ್ಟ್ ಫೀಟ್ ಬಿಟ್ಟತ್ ಬದು
ಅದು ಹಂಗೇನಿಲ್ಲ ಅಲ್ಲೊಂದು್ ಅಲ್ಲೊಂದು್ ಹಚ್ಚಿದ್ವಿ ಒಂದ ಈ ಆರ್ ಫೀಟ್ ಅಲ್ವಾ ಮಧ್ಯದ ಮೂರ್ ಫೀಟ್ ಅಡ್ವರ್ಕ್ ಹಚ್ಚಿದ್ವಿ
ಹ್ಮ್ ಹಾಗಾದ್ರೆ ಎಲ್ಲಾ ನಿಮ್ದು ಅಮೌಂಟೇ ಅಮೌಂಟ್ ನಿಮಗೆ ಇವಾಗ ಅಲ್ಲ
ಆತರ ಏನಿಲ್ಲ ಅದು ಕಸ ತೆೆಗೆಯೋದು ಗೊಬ್ಬರ ಮತ್ತೆ ಅದು ಬೋದಿಗೆ ಹಾಕೋಬೇಕು
ಹ್ಮ ಅದೇನು ಡ್ರಿಪ್ ಮಾಡಿದೀರಾ ಏನು
ಹಾ ಉಂಟು
ತ ರ ಹಾ ನೀ ನೀರ ಅವ ರೀ ಹನಿ ನೀರಾವ್ರೀ ಎಷ್ಟ್ ಬರುತ್ತೆ ಖರ್ಚು ಮಾಡ್ಬೇಕಂದ್ರೆ ಹನಿ ನೀರಾವ್ರಿ
ಹ ನೀವು ಸಬ್ಸಿಡಿ ಮಾಡಲ್ತಂದ ಏನಾದರು ಅದು ಸಬ್ಸಿಡಿ ಮೇಲೆ ತಂದಿದ್ರಾ ಈಗ ಆರಂತು ಹ್ಮ್
ದುಡ್ಡು ಕೊಟ್ಟು ಮಾಡ್ಸಿದ್ವಿ ಒಂದ್ ಎಕರೆ ಹತ್ತು ಸಾವಿರ
ಒಂದ್ ಎಕರೆಕ್ಕೆ ಹತ್ ಸಾವಿರ ನಿಮ್ದು ನಾಕ ಎಕರೆ ನಲ್ವತ್ ಸಾವಿರ ಹೋಗಿದೆ ಏನು ಪ್ಪ ಇಪ್ಪಿಗೆ ಅಂದ್ರೆ ತುಂಬಾ ಬಾಳಯ್ತಲ್ಲ ಅದು
ಪೂ ಮತ್ತೆ ಅದ್ರದ್ದ ವಾಲ್ ಅದ್ರ ಏನ್ ಪೈಪ್ ಪೈಪ್ಲೈನ್ ಇರುತ್ತೆ ಅದು ಅವ್ರ ಡ್ರಿಪ್ ಪೈಪ್ ವಾಲ್ ಆ ಮುಂದ್ಗಡೆ ಸಿಕ್ಸಕೊಂಡಿ ಎಲ್ಲಾ ಕುಡ್ತಾರೆ ಅವರು
ಹ್ಮ
ಅವೆಲ್ಲ ಕೊಟ್ಬಿಟ್ಟು ಮತ್ ಮಾಡಿ
ಅವ್ರೇ ಮಾಡ್ತಾರ ಅವ್ರ ಅವ್ರ ಕಡೆಯಿಂದ ಬರ್ತಾರ ಮಾಡೋಕ
ಹಾ ಅವ್ರ ಕಡೆಯಿಂದ ಯಾರಿಗಾದ್ರು ಒಂದ್ ಲೇಬಲ್
ಎಷ್ಟ ಜನ ಬರ್ತಾರೆ ಇಬ್ಬರು ಜನ ಬಂದು ಮತ್ತೆ ನಮ ನಾವು ಸೇರ್ಕೊಂಡ್ ಮಾಡ್ಬೇಕ ಅವ್ರ ಜೊತೆ
ಅಯ್ಯ ನಾವೇನ್ ಇಲ್ಲ ನಮ ಒಂದ್ ಅಲ್ವಾ ನಾವ್ ಈ ತರ ಮಾಡ್ರಿ ಈ ತರ ಮಾಡ್ರಿ ಅಂತ ಹೇಳ್ಕೊಂತುವ ಯರಾ ಅಂತ್ ಹೇಳ್ರಿ ಹಿಂಗ್ ಮಾಡ್ರಿ ಅಂತ ಹೇಳ್ಬೇಕಕ್ಷ್ಟೆ ಎಲ್ಲ ಅವ್ರೇ ಮಾಡ್ತಾರೆ ನೀಗ್ ಕೂತಾದ್ರೆ ಹೇಳ್ಬೋದು ಇಲ್ಲ ಅವ್ರ ಜೊತೆ ಮಾ ಮಾಡ್ಕೊತನು ಮಾಡ್ಬೋದು
ಹಾ ಹೌದ ಹ್ಮು್ ಈ ಕಡೆ ಹೊರಗಡೆ ಇತ್ತ ಅಂದ್ರೆ ಎಟ್ ಬೀಳುತ್ತೆ ಅದು ಡ್ರಿಪ್ ಪೈಪ್
ಅದು ಹೊರಗಡಿಂದ ಒಂದ್ ಇಪ್ಪತ್ತೆರಡರಿಂದ ಇಪ್ಪತ್ತು
ಎಲ್ಲಿ ತಂದಿದ್ರೆ ಹೇಳಿ ನೀವು ಗುಲ್ಬರ್ಗದಲ್ಲಿ
ಹಾ ಗುಲ್ಬರ್ಗಾ ಅವು ಪೈಪಾ ಕರಿ ಪೈಪ್ ಇರ್ತಾವಲ್ಲ ಅವು ಬಾಹಳ ರೇಟ್ ಜಾಸ್ತಿ ಇರುತ್ತೆ ಅವ್ಕೆ
ಹಾ ಹೌದು ಇರುತ್ತೆ ಇರುತ್ತೆ ಮತ್ತೆ ಅವ್ಕನುಕ್ ಮಾಡ್ಸಿದ್ರ ಡ್ರಿಪ್ ದುರ್ಗೇಶನ್
ಮತ್ತಾ ಅದು ಅದು ಆದ್ಮೇಲೆ ಕೆ ಕೆಳಗಡೆ ಕಬ್ಬಿಗ್ ನೋಡ
ಕಬ್ಬಿಗೆ ಡ್ರಿಪ್ ಆಗುತ್ತಾ ಹ್ಮು ಕರೆಕ್ಟ್ ಗಿ
ನೀರ್ ಕಡಿಮೆ ಇರ್ತಾವಲ್ಲಾ ಸೊ ಡ್ರಿಪ್ಂದ ಡ್ರಿಪ್ಪನ್ ಮುಖಾಂತ್ರ ಹೋದ್ರೆ ನೀರ್ ಅಡ್ಜಸ್ಟ್ ಆಗ್ತ್
ಹಾ ಹೌದಾ
ವಷ್ಟು ನೀರು ಬಿಟ್ಬಿಟ್ರೆ ಸಾಕ್ ಇಲ್ಲಿಲ್ಲ ಮಳೆ ಬಂದಿಲ್ಲ
ಹ ಹ್ಮುಹು
ಹ್ಮ
ಬರುತ್ತಂತ ಏನು ತಿಳ್ಕೊಂಡಿದ್ರ ಏನಾದ್ರು ಬರು ತಾ ಬರಲ್ವ ಅಂತ ಎಡ್ ಸೆಟ್ ನೀಗೆ ಎತ್ಕೊಬಂದ್ಬಿಡ್ತ ಹು ಕಡಿಮೆ ಇದೆ ಮತ್ತೆ ಏನ್ ಮಾಡ್ಬೇಕು ಮಳೆ ಇರ್ಲಿಲ್ಲ ಅಂದ್ರೆ ಇವಾಗ ಬ ಎ ನಿಮ್ ಕಡೆ ಅಂತೂ ನೀರಿದೆ ನಡೆಯುತ್ತೆ ನಮ್ ಕಡೆ ನೀರೇ ಇಲ್ಲ ಇವಾಗ ನೀ ಏ ಐ ಹೇಳಿ ನನ್ನ ಕನ್ ಪೂಸ್ ಮಾಡಕತ್ತಿ
ಅದೇ ಒಂದ್ ಎರಡು ತಾಸಗ ಮೂರು ತಾಸು ನಡೆಯುತ್ತೆ ಆಮೇಲೆ ಏನಿಲ್ಲ
ಹ್ಮು ಹೌದಾ
ಒಂದ್ ಸ್ವಲ್ಪ ಮಳೆ ಬಂದ್ರೆ ಚೆನ್ನಾಗಗತ್ತ್
ಮತ್ತ ಅ ಅಲ್ಲಿ ರಪ ಇಾಗ ಇವಾಗ ತನೇನ ಬಾಪು ಮುದೋಳವ್ರು ಬಂದಿದ್ರು
ಎಲ್ಲಿಗ್ ಬಂದಿದ್ ಅವ್ರು
ಇಲ್ಲೇ ಊರಲ್ಲಿ ಏನೋ ಅವ್ರ್ದು ಕೆಲ್ಸ ಇತ್ತಂತೆ ಹಚ್ಚಿದ್ದ್ಯಾ ಅಲ್ವಾ ಹಾಗಳೆ ಇದು ವಿಡಿಯೋ ಕಾಲ್ ಮಾಡಿದ್ದೆ ಅಲ್ ಲ್ವಾ ಈಸಿಬಿಯಮರ್ಸಿದ್ದಿ ಅವರು ಇಲ್ಲೇ ಬಂದಿನ ಅಂತ ಹೇಳಿದ್ರು ಸರಿ ಮತ್ತೆ ಮಾಡ್ತನಿ ಇರ್ರಿ ಇ ಬಾರಯು